ಹ
ನಮಸ್ತೆ ನಮಸ್ತೆ ರೀ ಏನು ನಡಸಿರಿ ಕಲಂದರವರೆ.
ಏನಿಲ್ಲ ನೋರಿ ಹೆಂಗಿದೆ ನಿಮ್ಮ ಆರೋಗ್ಯ.
ನಮ್ಮ ಆರೋಗ್ಯ ಚೆನ್ನಾಗಿದೆರೀ ನಿಮ್ದದರೀ.
ಹ್ಮ ನಮ್ಮ ಆರೋಗ್ಯನೂ ಬಾ ಚೆನ್ನಾಗಿದೆ. ಏನು ಲಘು ಉಪಾರ ಮುಗಸಿದ್ರಿಲ್ಲಾ ಚಾಹ ಕುಡಿದಿರಾ.
ಎಲ್ಲಾ ಮುಗ್ದ ನೋಡ್ರಿ ನಿಮ್ದು.
ನಮ್ಮದು ಈಗ ತಾನೇ ಮುಗಿಸಕೊಂಡು ನಮ್ಮ ವಸತಿ ನಿಲಯ ತೆರಳಿ ಇದೇ ಕರೆ ಮಾಡ್ಬೇಕಂತಂದು ಮಾಡಿದ್ವಿ ನೋಡ್ರಿ ಭೋಜನ್ ಏನ್ ಮಾಡ್ಕೊಂಡ್ರಿ. ನಮ್ಮ ಹತ್ರ ಮಂಡಾಳ ಚಹ ಕೊಟ್ಟಿದ್ದ್ರು ಸೇವಿಸಿ ಬಂದಿವ.
ಹೌದರೀ ಸಂಜೆ ಸಂಜೆ ಭೋಜನ ಏನದ್ರಿ ನಮ್ದರೀ. ಚಪಾತಿ ರೀ ಪಲ್ಯ ಅನ್ನ ಸಾರು.
ರೊಟ್ಟಿ ಇದು ರೊಟ್ಟಿ ಕೊಡೋದಿಲ್ಲ ಏನು ರೀ ನಿಮ್ಮ ನಿಲಯದಲ್ಲಿ ವಸ್ತತಿ ಭೋಜನಾಲಯದಲ್ಲಿ
ರೊಟ್ಟಿ ಬಾಳ ಕೊಡುವುದಿಲ ರೀ ಒಂದು ತಿಂಗಳಿಗೆ ಒಂದು ಸಲ ಕೊಡ್ತಾರೀ.
ಹೌದ್ರಿ ಅದು ಉತ್ತರ ಕರ್ನಾಟಕದ ಶ್ರೇಷ್ಠ ಹೌದ್ರಿ ಹೌದ್ರಿ.
ಇವತ್ತು ಅಮವಾಸೆ ಮಣ್ಣೆತ್ತಿನ ಅಮಾವಾಸ್ಯೆ ಅದೆ ರೀ ಇವತ್ತು ಹೋಳಿಗೆ ಮಾಡಿಲ್ಲ ರೀ ನಮ್ಮ ವಸತಿ ನಿಲಯದಲ್ಲಿ
ಹೌದು ಏನ್ರೀ ರಾತ್ರಿ ಏನರ ಸೇಮ ಕೊಡಬಹುದು ಹುಗ್ಗಿ ಗಿಗ್ಗಿ ಯಾಕಂದ್ರೆ ಬಹಳಷ್ಟು ಹುಡುರು ಜಗ್ಗಿರ್ತಾವ ಅಲ್ರಿ ಅವ್ರ ಮಾಡಾಕ ಬಹಳ ಕಷ್ಟ ಆಗತ್ತದರಿ. ಆ ಕಾರಣಕ್ಕ ಇರಬದು ರೊಕ್ಕ ಕೊಡತೇವಿ ಇಲ್ಲರೀ ರೊಕ್ಕ ಮ ಆದ್ರೆ ಅವ್ರ ಸವಲತ್ತ ನೋಡ್ಕೋಬೇಕಲ್ಲ ಸವಲತ್ತ ನೋಡ್ಕೋಬೇಕಲ್ರಿ ಅವರು ಮಾಡೋದ
ಹೌದ ಬಿಡ್ರ ಮತ್ತ ನಮ್ದು ನೋಡಬೇಕು ಅಲ್ರಿ ಅವರ್ದ ಇಷ್ಟೇ ನೋಡಿದ್ರ.
ಸನ
ಎಲ್ಲರದ್ದು ನೋಡಬೇಕು ರೀ.
ಹೌದು ರೀ ಎಲ್ಲರದೂ ನೋಡಬೇಕು ನೋಡಿದಾಗ ಮಾತ್ರ. ಸ ಒಂದು ನಿರ್ಗಾಳತೆ ಜೀವನ ನಡೆಸಲು ಬಹಳ ಇದಾಗ್ತದೆ.
ಹೌದ ಹೌದ ರೀ ಹೇಗೆ ಆರೂಗ್ಯ ಚೆನ್ನಾಗಿದೆ ರೀ.
. ಹೌದು ರೀ ಆರೋಗ್ಯ ಚೆನ್ನಗಾದ್ರಿ. ಹೌದ್ರಿ. ಹ್ಮ್ ಆರೋಗ್ಯ ನಮ್ ಚೆನ್ನಾಗಿದರಿ ನಿಮ ನಿಮ್ ಆರೋಗ್ಯ ಹೇಗಿದರಿ. ನಮ್ಮ ಆರೋಗ್ಯನು ಚೆನ್ನಾಗಿದಿರಿ. ಹಾ ರೀ ಹೀ ಹೇಗಿದೆ ರೀ. ನಿಮ್ಮ ಕಾಲೇಜು ಕೃಷಿ. ನಮ್ಮ ಪದವಿ ಬಾಳ ಬಹಳ ಚೆನ್ನಾಗ ಚೆನ್ನಾಗಿ. . ಬಹಳ ಚೆನ್ನಾಗಿ ಸಾಕ್ತಾ ಇದ ರೀ ಎದ ಪದವಿ ಅಂದ್ರೆ ಯಾವ್ದೇ ರೀತಿ ಸ್ವತಂತ್ರವಾಗಿ ಇರ್ತಿವ್ರಿ ಇಲ್ಲಿ. ಸ್ವತಂತ್ರವಾಗಿರ್ತನ ಅಂದ್ರೆ ಪ್ರಾಥಮಿಕ. ಹೌದ್ರಿ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣದಲ್ಲಿ ಬಹಳ ಒತ್ತಾಯ ಇರ್ತದೆ ಅಲ್ಲಿ. ಇಲ್ಲಿ ಅಂದ್ರೆ ನಾವು ಸ್ವತಂತ್ರವಾಗಿರ್ತದೆ ನಮಗೆ ನಮಗೆ. ಅಂಕ ಗಳಿಸ್ಬೇಕಂದ್ರೆ ನಾವು ಬಹಳ ಕಷ್ಟಪಟ್ಟು ಮತ್ತೆ ಶ್ರದ್ಧೆ. ಶ್ರದ್ಧೆ ಮತ್ತು ಆಸಕ್ತಿಯಿಂದ ಓದಿದ್ರೆ ಮಾತ್ರ ಅಂಕ ಗಳಿಸಬುದು.
ಅಗಸ್ಟ್ ಹತ್ತೇತಿ ಅಲ್ಲಿ ನಮ್ಮ ಪದವಿ ಪೂರ್ವದಲ್ಲಿ ಅವರು. ಸೋರುಗಳು ಕೈ ಹಿಡಿದು.
. ಪದವಿ ಅಲ್ರಿ ಪ್ರಾಥಮಿಕ ರೀ ಅದ ಪ್ರಾಥಮಿಕದಲ್ಲಿ. ಹಾ ಇಲ್ಲಿ ಪದವೀದಲ್ಲಿ ಹಂಗ ಇರೋದಿಲ್ಲ ರೀ.
ಹೌದಾ.
ಹೌದ್ರಿ ಮತ್ತರಿ.
ರಿ ಎಲ್ಲಾ ಚರ್ಕಲ್ . ಏನ ಏನ ಏನಿಲ್ಲ ನೋಡು. ನಿಮ್ಮ್ ಜಿಲ್ಲಾ.
ನಿಮ್ಮ ಜಿಲ್ಲೆ ಯಾವುದು ರೀ ನಮ್ ಜಿಲ್ಲಾ ಕೊಪ್ಪಳ ಕೊಪ್ಪಳ ರೀ. ಕೊಪ್ಪಳಾರಿ ಕೊಪ್ಪಳ ಎರಡು ತಾಲೂಕು ಜಿಲ್ಲೆ. ತುಂಗಭದ್ರಾ ಜಲಾಶಯ ಕೇಳಿದ್ರಿ ನೀವು.
ಹಾ ತುಂಗ.
ಹಾ ತುಂಗಭದ್ರ ಜಲಾಶಯ ಅಲ್ಲಿ. ಸ್ವಲ್ಪ ಹತ್ತಿರ ತಟಸ್ಥಕ್ಕೆ ನಿಂತಿರುವ ಸುಸೇಕ್. ಹತ್ತಿರ ಹುಲ್ಗಮ್ಮ ದೇವಸ್ಥಾನದಲ್ಲಿ ನಮ್ಮ ನಮ್ದೇ ಊರು ರೀ.
ಹೌದ್ರೀ.
ಹೌದ್ರಿ ಬಂದಿ್ರಿ ಏನ್ರಿ ನೀವು ನಿಮ್ಮ ಊರ ಹೆಸರು ಹುಲಿಗೇರಿ.
ಹುಲ್ಗಿರಿ ಅದಕಲೆ ಹುಲಗಿ ಅಂದ್ರೆ ಹು.
ಅಂದ್ರ ಹುಲಿಗೆಮ್ಮ ದೇವಸ್ಥಾನ ಅದಕ್ಕೆ ಹುಡುಗಿಯರು ಅಂತ ಕರೆಯುತ್ತಾರೆ ಹೌದ್ರಿ ಹೌದ್ರಿ. ಒಂದು ಬಾಳ ಫೇಮಸ್ ಆದ್ರಿ ಹೌದು ಪ್ರಸಿದ್ಧಿ ಹೊಂದೈತ್ರಿ ಬಾಳ. ಪ್ರಸಿದ್ಧಿ ಹಯ್ತ್ರಿ ವೈವಿಧ್ಯತೆ ಎಲ್ಲ ವೈಶಿಷ್ಟತೆಯನ್ನು ಹೊಂದೈತ್ರಿ ಬಹಳಷ್ಟು. ಆರಾಧ್ಯವಾಗಿ ಪೂಜಿಸ್ತಾರೆ ಅಲ್ಲಿ.
ಪೂಜಿಸುತ್ತಾರೆ ಅಲ್ಲಿ ಅಂದ್ರ ಜಾತ್ರೆ ಬರ್ತಾವೇಏನ್ರಿ.
ಹಾ ರೀ.
ಜಾತ್ರಿ.
ಹಾ ಬಾಳ ಅದ್ದೂರಿಯಾಗಿ ನಡಿತೈತ್ ರೀ ಜಾತ್ರೆ ನಮ್ಮ ಹುಲಿಗಿ ಅಲ್ಲಿ ನಿರಂತರ
ಇಲ್ಲಿ ನಿರಂತರವಾಗಿ ಒಂದ್ ತಿಂಗಳ ನಡೀತದ ರಿ ಹೌದ್ರಿ ಚೆನ್ನಾಗ ಆತವ್ರೀ ನಾವು ಒಮ್ಮೆ-
ಹಾ ಬರ್ರಿ ಬಿಡುವ ಸಿಕ್ಕಗ ಬರ್ರಿ ಎಲ್ಲಾ ಚೆನ್ನಾಗಿ ಮುಗಸಂದು ದರ್ಶನ ಎಲ್ಲಾ ಆಗ್ತದ್ರಿ ಎಲ್ಲಾ ಆಗ್ತದ್ರಿ ಏನ ಇದೆ ರಿ ನಮ್ಮ ಇಲ್ಲಿಂದ ಅಂದ್ರೆ ಎರಡ್ನೂರ ಒಂದ ಐವತ್ತು
ಒಂದ ಐವತ್ತು ಕಿಲೋಮೀಟರ್ ಆಗ್ತದ ರಿ ಎರಡನೂರ ಐವತ್ ರೀ ಎಷ್ಟು ತಾಸ ಜರ್ನಿ ಮಾಡ್ಬೋದ ರಿ
ಎಂಟ ಗಂಟೆ
ಹ್ಮ್ ಹ್ಮ್ ಆಗ್ತದ ರಿ ಮತ್ತೆ ರಿ ಎಲ್ಲಾ ಹೆಂಗ್ ನಡದದ್ರೀ ನಿಮ್ದು ಪದವಿ
ಚೆನ್ನಾಗ ಐತಿ ನೋಡ್ರಿ ಇವಾಗ ನಾನು ವಸತಿನಿಲಯ ಮೇಲೆ ನಿಂತಿನಿ ರಿ ಬಹಳ ನೋಟ ನೋಡಲು ಬಹಳ ಚೆನ್ನಾಗಿದೆ ರಿ ಬಹಳ ಕಲರವಾದ ಪಕ್ಷಿಗಳ ಕಲರವಾದ ಪಕ್ಷಿಗಳು
ಹ
ಮತ್ತೆ ಬೇಲಿ ಗಿಡಗಳು ಬಹಳ ನೋಡಲು ಬಾಳ ವಿಶಿಷ್ಟ ಒಂದು ಮನ ಮನಕ್ಕೆ ಮನೋರಂಜನೆವಾಗಿ ಕಾಣ್ತದ ರಿ
ಹೌದ್ರಿ ಇದು ಮಳನ್ಕಿಂತ ಗಾಳಿನ ಹೆಚ್ಚದ ನೋಡ್ರಿ ಈಗ
ಹೌದರಿ ಏಕಂದ್ರೆ ಮಳಿ ಮೋಡ ಕವಿತದ ರಿ ಆ ಮೋಡ ಕವಿತ ಮಳೆಗಳನ್ನು ಗಾಳಿ ಹೊಡ್ಕೊಂಡ್ ಹೊಂಟ ಬಿಟ್ಟತ್ರಿ ಮುಂದೆ
ಈಗ ರೈತ್ರಿಗೆಲ್ಲಾ ಬಾಳ್ ಹೈರಾಣ ನೋಡ್ರಿ ಈಗ ಬರಗಾಲ ಲಕ್ಷಣ ಅಲ್ರಿ ಬರಗಾಲ ಬಿದ್ದಂಗ ರೀ ಈಗ ಏನ್ ಮಳೆ ಇಲ್ರಿ ಏನಿಲ್ಲ
ಹದ್ನೈದು ದಿವಸ ಐತ್ ರೀ ಮಳಿ ಬರೋ ಸಾಧ್ಯತೆ ಅಂದ್ರೆ ಜನ್ ಮತ್ತೆ ಜೂನ್ ಜುಲೈ ತಿಂಗಳ ಮಳೆಗೆ ರಿ ಹೌದ್ರಿ ಕೇಳಕ್ ಮಾಡಿದ ಇಲ್ರರಿ ಬಹಳಷ್ಟು ಇವಾಗ ಬಿತ್ತನೆ ಮಾಡಿದ್ರಿ ಎಪ್ಪತ್ತರಿಂದ ಎಪ್ಪತ್ತೈದು ಶೇಕಡವಾರು ರೈತರು ಬಿತ್ತನೆ ಮಾಡ್ಯಾರ ನಿಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮಾಡ್ಯಾರ ರಿ ಆದ್ರ ಅಲ್ಲಿ ಮಳೆ ಬಂದ್ರೆ ಇವಾಗ ನಾಟಿ ಇದಾಗ್ತದ್ರೀ
ತೊಗರಿಗಳು ಗಾಯಬೋದರು ಎಲ್ಲ ಚೆನ್ನಾಗಿ ಬೆಳೆಗಳು ಬರತಾವ ನಿಮ್ಮ್ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳಿಗಳು ಯಾವು ಫೇಮಸ್ ಅದಾವ್ರೀ
ಜಾಸ್ತಿ ಬೆಳೆದಂದ್ರೆ ಬತ್ತ ರಿ ಯಾದಕ್ಕಂಡ್ರೆ ನಮ್ ತುಂಗಭದ್ರ ಜಲಾಶಯ ಬಾಳ ಹತ್ತರ ಆಗ್ತದೆ ರೀ ಅದಕ್ಕಾಗಿನ ಭತ್ತಾನೆ ಹೆಚ್ಚ ಹೆಚ್ಚ ಆಗಿ ಬೆಳೆತಿವಿ ಸರಿ
ಹೌದ ಅಂದ್ರೆ ಭತ್ತ ಬಿಟ್ಟು ಬೇರೆ ಏನೋ ಬೆಳೆಯಲ್ರಿ
ಹ ಭತ್ತಾನರಿ ಎರಡು ಹಿಂಗಾರಕ್ ಮುಂಗಾರಕ್ ಬತ್ತ ಬತ್ತನೆ ಹಾಕ್ತಾರ ರಿ ಅಲ್ಲಿ ಬೆಳೆಯ ಸರದಿ ಚೇಂಜ್ ಮಾಡದಲ್ರಿ ಅದಕ್ಕೋಸ್ಕರ ಅಲ್ಲಿ ಬಹಳಷ್ಟು ನೀನ
ಹಾ
ಎಲ್ಲಾ ಕುಂಠಿತವಾಗತಾವ ರಿ ಇವಾಗೆಲ್ಲ ಮಣ್ಣೆಲ್ಲ ಬಹಳಷ್ಟು ಕಲ್ಮಶವಾಗ್ತದೆ ರೀ ಮತ್ತೆ ನಿಮ್ಮ ಕಡೆ ಕಪ್ಪು ಮಣ್ಣಕ್ಕಿಂತ ಕೆಂಪು ಮಣ್ಣೇ ಬಹಳ ಇರುತ್ತ ರಿ ಇಲ್ರರಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಂಪು ಮಣ್ಣು ರಿ ಅಲ್ಲಿ ಬಹಳಷ್ಟು ಕಬಿನಾಂಶ ಇರೋದ ಕಾರಣಕ್ಕೆ ಅಲ್ಲಿ ಕೆಂಪ ಮಣ್ಣ ಇದೆ ನಮ್ಮ ಹತ್ತಿರ ಎಲ್ಲ ಸಾಮಾನ್ಯವಾಗಿ ಕಪ್ಪು ಮಣ್ಣೆ ಇದೇರಿ.
ಐರನ್ ಕಂಟೆಂಟ್ ಬಾಳ ಅದ.
ಹೌದ್ರಿ ಕಬ್ಬಿಣ ಅಂಶ ಬಾಳ ಇದರಿ ಕಬ್ಬಿಣ ಅಂಶ ಬಾಳ ಇರದಕ್ಕ. ಕಾರಣಕ್ಕ ಅಲ್ಲಿ ಕೆಂಪ ಮಣ್ಣ ಕಾಣ್ಸತಿ ಅದಕ್ಕೋಸ್ಕರನೇ ಅಲ್ಲಿ. ಎಲ್ಲ ಮೈನಿಂಗ್ ಎಲ್ಲ ಪ್ರದೇಶ ಅಂತಂದು ಘೋಷಿಸಾರೆ ಬಹಳಷ್ಟ. ಸ್ಟ ಕಬ್ಬಿಣವನ್ನು ಯಥೇಚ್ವಾಗಿ ಅಲ್ಲಿ ತೆಗಿತಾರೆ.
ಹ್ಮ್ ಹ್ಮ್ ಹ್ಮ್. ನಿಮ್ಮೂರು ನಿಮ್ಮೂಊರಲ್ಲಿ ಏನೇನು ಫೇಮಸ್ ಅದಾವ ರೀ ಮತ್ತೆ.
ಹಾ ನಮ್ಮ ಊರಲ್ಲಿ ಏನಿಲ್ಲಿ ದೇವಸ್ಥಾನ ಪ್ರಸಿದ್ಧಿ ಹೊಂದೇತ್ರಿ. ದೇವಸ್ಥಾನ ಹೌದ್ರೀ ದೇವಸ್ಥಾನ ಮತ್ತೆ ಆದ್ರೆ ಸ್ವಲ್ಪ. ಸನಿಹಾ ಅಂದ್ರೆ ಹಂಪಿ ಹಂಪಿ ಇದೇರಿ ಹಂಪಿ ಅವರು. ವಿರುಪಾಕ್ಷ ದೇವಾಲಯ ಕಲ್ಲಿನ ಗರ್ತಾ ಇದೆ ವಿರಪಾಕ್ಷ ದೇವಾಲಯ ಇದೆ. ಮತ್ತೆ ಬೀಜ ಬೀಜ ಗಣಪ ಕಾಳುಗಣಪ ಇವು ಬಹಳಷ್ಟು ಅಲ್ಲಿ ವಸಿ. ಷ್ಟತೇ ಅದೇರಿ.
ಅಂದ್ರ ನಿಮ್ಮೂರು ಬಹಳಷ್ಟು ವೈಶಿಷ್ಟತೆ ಹೊಂದದ್ರಿ.
ಹ ಹೌದ್ರಿ ಹೌದ್ರಿ.
ನಮ್ಮ್ ನಮ್ಮ್ ಊರ್ ಗುಮ್ಮಟ ನಗರ ಅಂತಾರ.
ಹೌದ್ರಿ ಗುಮ್ಮಟ ಗುಮ್ಮಟ ನಗರಿ ಹೌದ್ರಿ ಹೌದ್ರಿ ಬಾಳ ಗೋಲ್ ಗೊಂಬಾಜು. ಮತ್ತೆ ಪ್ರತಿಯೊಂದಲ್ಲಿ ಶ್ ಬರ ಕಮನ. ಬಾರಾ ಕಮಾನ ಇಬ್ರಾಹಿಮ ರೋಜಾ. ಮತ್ತೆ ಅಲ್ಲಿ ಗೋಂಬಜ ಮುಂದೆ ಮ್ಯೂಸಿಯಂ ಅದೆ ರಿ ಹೌದು ರಿ. ಅಲ್ಲ ಇದು ರಾಜ ಎಲ್ಲ ಶಸ್ತ್ರಾಸ್ತ್ರ ಹ್ಮ್ಮ್.
ಎಲ್ಲಾ.
ಹ್ಮ್ ಹೌದ್ರಿ ಹೌದ್ರಿ.
ನೋಡ್ರಿ ಏನ್ರಿ ವಿಜಯಪುರ್.
ಹೌದ್ರಿ ಬಿಜಾಪುರಿಗೆ ಬಂದಿದ್ವಿ ನಾವು ಪ್ರವಾಸ ಮಾಡೋ ಮುಂದೆ. ಗೋಲ್ ಗುಂಬಜನ್ಪ್ರತಿಯೊಂದು ಅಲ್ಲಿ ವೀಕ್ಷಣೆಮಾಡಿದವಿರಿ ಅಲ್ಲಿ ಮುಂದೆ ಐತಲ್ರರಿ ಮ್ಯೂಸಿಯಂ. ವಸ್ತು ಪ್ರದರ್ಶನಾಲಯ. ಪ್ರತಿಯೊಂದಕ್ಕೂ ನಾವು ಭೇಟಿ ನೀಡಿದೀರಿ ಭೇಟಿ ನೀಡಿ ಅದ್ರಲ್ಲಿ. ಬಹಳಷ್ಟು ವಿಷಯಗಳನ್ನು ಕಲ್ತಿವ್ರಿ ಹ್ಮ್ ಹೌದ್ರಿ. ಎಲ್ಲಾ ನೋಡಿರಿಲ್ರಿ ಹೌದ್ರಿ ಹಾ ಹೌದ್ರಿ. ಚನ್ನಗ ಹೇಳಿದ್ರಿ ಎಲ್ಲಾ ಹಾ ರೀ. ಸರಿ ರಿ ನಿಮ್ಮ ಮಾಹಿತಿಗೆ ನವು. ಮಾಹಿತಿಗೆ ನಾವವು ಇದು ಮಾಡ್ತವಿ ಸ್ವಲ್ಪ ಕೆಲ್ಸ ಐತ್ರಿ. ಹಲೋ ಅರುಣ ಹಾ ರಿ. ಹೌದ್ರಿ ಇವಾಗ ನಮ್ಗೆ. ರೇಷ್ಮೆ ಶಾಸ್ತ್ರದಿಂದ ಕರೆ ಮಾಡಿದ್ದಾರೆ ಸ್ವಲ್ಪ ತರಬೇತಿ ಇದವ್ರು ಬಂದಿದ್ದಾರೆ. ರಿ ಅಲ್ಲಿ ಹೋಗಿ ತರಬೇತಿ ನೀಡ್ಬೇಕ್ರಿ ಅವ್ರಿಗೆ ಅಂದ್ರೆ. ಹೌದ್ರಿ ಅಲ್ಲಿ ತರಬೇತಿ ಅಂದ್ರೆ ಹೇಗೆ ರೇಷ್ಮೆಗಳ ಹುಳಗಳನ್ನ ಹೇಗೆ. ಇದು ಮಾಡ್ಬೇಕು ಅದ. ಹೆಂಗ್ ನೋಡ್ಕೋಬೇಕು ಅವ್ರಿಗೆ ಹೇಗೆ ಸೇವನೆ ಮಾಡ್ಬೇಕು ಪ್ರತಿಯೊಂದು ತಿಳಿಸಬೇಕ್ರ.
ಅಂದ್ರೆ ರೇಷ್ಮೆಹೂಳ ಡಿಪಾರ್ಟ್ಮೆಂಟ್ ತ ಬಂದಾರೆ ಅಂದ್ರ.
ಹೌದ್ರೀ ಇಲಾಖೆ ರೇಷ್ಮೆ ಹುಳದ್ ಇಲಾಖೆ.
ಹಾ ಈ ಸದ್ದ ಹೊತ್ತಿರಿ ಏನ್ರಿ.
ಹೌದ್ರಿ ಹೋಗ್ಬೇಕ್ರಿ. ಇವಾಗ ಒಂದ ಹದ್ನೈದ ನಿಮಿಷದಲ್ಲಿ ಬಾ ಅಂತ ಹೇಳಿದ್ದರ. ಅದಕ್ಕ ನಿಮ್ ನಿಮ್ಮ ಕರೆಗೆ ಧನ್ಯವಾದಗಳರೀ ನಾ ನಿಮ್ ಕರೆ ಮಾಡ್ಬೇಕ. ಫೋನ್ ಫ್ರೆಂಡ್ ಹೋಗುತ್ತ ಅಂತ ನೋಡು.